ಹಲೋ
ಹಲೋ
ಏನ್ ಮಾಡಿದೀರ
ಕೂತಿದ್ವಿ ನೀವು ಆಯತು ನಿಮ್ದು
ನಮ್ದು ಸ್ಪೆಷಲ್ ಚಿಕನ್ ಜೊತ್ಗೆ ಬಿರಿಯಾನಿ ಮ ಜೊತ್ಗೆ ಗೊಜ್ಜು ಎಲ್ಲ
ಏನಷ್ಟ ಸ್ಪೆಷಲ್ ಮಾಡಿದ್ದೀರಾ
ಸಂಡೇ ಸ್ಪೆಷಲ್
ಹ ಸಂಡ
ನಿಮ್ದು ಯಾವ್ದು ಸ್ಪೆಷಲ್ ಆಯತು
ಚಿಕನ್ ಬ
ಆ
ಇಲ್ಲ
ಯಾಕೆ ನೀವು ಕೋಟೆ ಕೂಡ ನಮ್ನೆ ಹಕ್ತೀರಿ ನಮ್ ನಮ್ನೆ ಹಕ್ತೀರಿ ನೀವು
ಕೋಟಿ ನೀ ಅದಕ್ಕೆ ಸ್ಪಲ್
ಅಷ್ಟೆಲ್ಲ ಸ್ಪೆಷ ಮಾಡದಕ್ಷಣಿ ಕೋಟಿ ಕೊಡಗದ ನಾವು.
ಹ ಹೇಳಬಪ್ಪ ಗೊತ್ತಿಲ್ಲ. ಗೊತ್ತಿಲ್ಲ ಇದ್ರು ಇರ್ಬೋದೆಲ್ಲ
ನಿಜೇ ಹೇಳ್ಬ ಹಾ ನಿಜೇ ಹೇಳ್ಬೇಕು ಅ್ರ ಶ್ರೀಮದ ಕಮ್ಮಿ. ಇ ಅದು ಬಡವರಗ ಅದು ಹ್ಮ್. ಅಕ ನೀ ಶ್ರೀಮಂತ ಅದಕ್ಕೆ ಕಮ್ಮಿ ಮಾಡ್ಕಿದ್ದೀರಾ. ನ ಬಟ ಲವ ಜಾಸ್ತಿದ ಒಂದಾಗ ಜಾಸ್ತಿ.
ನಂತರಿ ಏನಿಲ್ಲ ಹ ಹೌದಾ.
ಇವಾಗ ಊಟ ಮಾಡಿ ಮುಗಸ್ರ. ನಮ್ದು ಆಯ್ತು ನೀವ ಸತಾಯತ ಮಾಡರಿ
ಇವಾಗ್ ಮಾಡ್ತವಿ ಇವಾಗ್.
ಹಾ ಊಟ ಮಾಡದಷ್ಟೇ ಮನೆಗ್. ದೇ ಊಟ ಮಾಡದಷ್ಟೇ ಮನೆ ಕಡದ ಅಷ್ಟೇ ನಿಮ್ದು ಏನು ಇಲ್ಲ.
ಸ್ವಲ್ಪ ಬರಿಯದ ಇಿದೆ ಬರ್ಕೊಂಡು ಮಲ್ಕಳ. ಬರೀಬೇಕಿತ್ತು ಒಂದ್ ಸ್ವಲ್ಪ ನೋಟ್ಸ್ ಕೆಳಗ ಬರ ಮ.
ನಾಳೆ ಯಾವ್ದ ಎಕ್ಸಾಮ್ ಇಲ್ವಾ ಅಂಗೇರಿ.
ನ
ಯಾರು ಹೇಳಿಲ್ಲ ಹಂಗಾರ್ರೆ
ಟ್ರಾವಲ್ ಟ್ರಾವೆಲ್ ಮಾಡಿಬಿಟ್ಟಿದ್ವಿ ಇವತ್ತು ಮೂವಾಗ.
ಎಲ್ಲಿಗೆ ಟ್ರಾವೆಲ್ ಮಾಡಿದ್ದು.
ಮಾವನ ಹ್ಮ್ ಮಾವನಲ್ಲಗ್ ಹೋಗಿದ್ವಿ. ಊರ್ ಕೊಗಿಲ್ಲೆ. ಬಟ್ಟೆ ಇಸ್ಕೊಂಡು ಬರ್ಬೇಕಿತ್ತು ನಮ್ಮ ಅಕ್ಕನ ಹತ್ರ ಅದಕ್ಕೆ ಹೋಗಿದ್ವಿ.
ಓ ಹಂಗ ಬರ್ಜರಿ ಬಟ್ಟೆ ಬೇಟೆ ಹೆಂಗ ಬೇಟ ಬೇಟ ಆಗ್ಬಿಟ್ಟಿದಾರಂಗ್ರೀ. ಹಾ ನಾವು ಮಾನಳಿಗೆ ಬಂದಿದ್ವರಿ ಇವತ್ತು ನಾವು ಮನನಾಳಿಗೆ ಹೋಗಿದವಿ. ನಿಮ್ ಅಕ್ಕನ ಮನೆಗೆ ಕೆಲಸ ಇದರದಕ್ಕೆ ಹಾಕಿದ್ದು. ಜಾಸದರಕ್ಕೆ ಹೋಗಿದ್ದು.
ಆಸೆ ಹ್ಮ್. ಸುಮ್ನೆ ಸುತ್ತಿರಲ್ ವೇಟ್ ಮಾಡ್ಕ ಸಡದ.
ಹಾ ಹೌದು ಪೆಟ್ರೋಲ್ ಮಂದ ಕೆಂತ ಹ
ಅದ್ಕೆ ಹೇಳಿದು ಸಾವುಕಾರ.
ಶ್ರೀಮಂತರ ಎಲ್ಲೂ ತಿರುಗಾಡಲ ಬಡವರೇ ತಿರುಗಾಡದು. ಗೊತ್ತಾ.
ಹೌದು. ಹಲೋ. ನಾವು ಸುಮ್ನೆ ತೇರಶ್ ಮೇಲೆ ಮೋರ್ನಿಂಗ್ ವಾಕ ಇಲ್ಲ ಲೇಟ್ ನೈಟ್ ವಕ್.
ಹ. ಹಲ ಹಲೋ. ಹಲೋ. ಹಲೋ.